ಹ
ಸರ
ಏನ್ಡಿದ್ರಿ ಸರ ಊಟ ಆಯ್ತ್ರಿರಿ?
ಊಟ ಹಾಗೆ ನೋಡ್ರಿ.
ಏನ್ ಮಾಡ್ರಿ ಊಟ?
ಏನಲ್ ನೋಡ್ರಿ ಇದು ಅನ್ನ ಸಾಂಬಾರು ಯಾಕೋ ಒಡ್ ಆಯ್ತದ್ರೀ ಯಾಕೋ ಅವನ್ ಐತೆ ನ ನಮ ನನಗಿಲ್ಲಿ ಸ್ವಲ್ಪ ಮೇಲ್ ಹೋಗಬಿ ಆದ್ರ ಸಾಧ್ಯ ಆದ್ರ ಏನ್ ಮಾಡಿದರ ಇಲ್ಲಿ ನೆಟ್ವರ್ಕ್ ಬರ್ಲಾ ಇದ ಮೋಸ್ಟ್ಲಿ.
ನೆಟ್ವರ್ಕ್ ಬರಲ್ಲಗತೆ
ಇಲ್ಲಿ ಸ್ಕೂಲ್ ಮೇ ಮಾಡೇನ್ ಮೆ ಮತ್ತ ಇರ್ಲಿ ಹೇಳ್ರಿ ನೋಡಮ್ ಬಂದ್ರೆ ಬರ್ದವ ಬರಂದ್ರ ಬರಲ್ಲ.
ಹಾ ಇವಾಗ ಕೇಳಸ್ತದ್ರೀ
ಹ್ಞೂ ಚೆನ್ನಾಗಿ್ ಕೇಳಿಸ್ತತೆ ಅವ್ರಿ ಹೇಳ್ರಿ ಹಾಗೆ ರಊಟ.
ಹ ನಮ್ದು ಮಾಡ್ಲಲ್ರಿ ಹಸವಲ್ ಎಲ್ಲ
ಹಾ ಹ್ಮ್ ಹಾ ಯಾಕೋ ಹಿಂಗಗೆಗ ಮತ್ತೆ ಡಿಪ್ರೆಷನ್ ಹಗಿದಿ ಈಗ ಒಂದಚೂರು ಊಟ ಬಿಡ್ಬಾರ್ದ ಏನ ಆದ್ರರು
ಹಸು ಇಲ್ಲ ರೀ ಮಧ್ಯಾಹ್ನ ಮಾಡಿದ್ದೆ
ಆ ಲೈಫಿಗೆ ಪರ್ಸನಲ್ ಲೈಫಿಗೆ. ಪ್ರೊಫೆಷನಲ್ ಲೈಫಿಗೆ ಡಿಫ್ರೆನ್ಸ್ ಅ ಬ್ಯಾಲೆನ್ಸ್ ಮಾಡ್ಬೇಕು ನೀನು.
ಮೇಡಮ್ ಮಾಡೇಡಮ್ ಟೈಮ್ ಬರ್ತದ ಅದಕ್ಕನು‌.
ಅದ್ರ ತಂದ ಇದಕ್ ಇದ್ರ ತಂದ ಅದಕ್ ಆಗ್ಬಾರ್ದ ಎಲ್ತಿದ್ರೆ ಏನ್ ಸಂಟ ಮುಂದಿಂದ ಮುಂದೆ ಎಲ್ತ ಹೋಯತ. ಏನ್ ಮಾಡ್ತವ
ಎಲ್ತ್ ಅಷ್ಟೇಾಗ ಬಿಡಲ್ರಿ
ಹ್ಮ್ ಏನ್ ನಮ್ಾನ ನೋಡದ ಹಾಗಳ ಹೆಂಗ ತಿರ್ಗಿ ಹೇಳತತಿ
ಯಾವಾಗ್ಲ
ಅದ ಅಕಡೆ ಬೇಕಿ್ರ ಹತ್ರ ಬರ್ಲಾತಿದಲ್ಲ ನೋಡಿದೆ ನಿಂಗೆ
ಹ್ಮ್
ಪಾರ ಯಾಕ ಪೂರ್ವ ಡಿಪ್ರೆಷನ್ ವಿಧಂಗಯದು ಮಾನಸಿಕ ವಿಧಂಗ ಯದನುಕೊಂಡೆ
ಏ ಹಂಗೇನ್ ಇಲ್ರಿ ಚೆನ್ನಾಗ್ದವಿ
ತಿರುಗಿ ಆಡ್ಲೈತಿ ನೆನಪನ ರೀಕ್ಯಾಪ್ ಮಾಡ್ಲೈತಿ ಅಂತ ಅನ್ಸಕತ್ ನನಗ ಮೊದ್ಲು ತಿರುಗ ಆಾಡಿದ್ದು ತಿಂದಿದ್ದೆಲ್ಲ
ಏ ಹಾಗೇನಿಲ್ಲ ಚೆನ್ನಾಗೆದೆವಿ. ಹಂಗಿದ್ರು ಇಷ್ಟೊತ್ತಿಗೆ ಯಾರನ್ನು ಕಾಂಟಾ್ಯಾಕ್ಟ್ ಅಲ್ಲಿ ಹಡ್ಕಂತದಿಲ್ಲಾ. ಒಬ್ಬೈಗಾರಕ್ ಬಯಸ್ತಿದೆ ಜಾಸ್ತಿ.
ಒಬ್ಬ ಎಂಟ ದಟದ ಹೆಂಗ್ತದ ಮತ್ತ.
ಅದಕ್ಕೆ ಎಲ್ಲ ಮತ್ತ ಎಲ್ರ ಜೋಡಿ ಸೇರ್ತಾರರು
ಈ ಟೈಮ್ನಾಗ ಒಬ್ಬಂಟ ಇರಬಾರ್ದ್ ಇನ್ನನ್ನು ಖಾಲಿ ಟೈಮ್ ಖುಷ ಇದ್ದ ಟೈ್ನ ಒಬ್ಬಂಟ ಈಗ ನಡೀತದೆ. ದುಃಕ್ಕ ಟೈಮನಾಗ ಏನಾದ್ರರು ಒಬ್ಬ ಎಂಟ ಆಗಿದ್ದಲ್ಲ ತಲಲಿ ಬೇರೆ ಬೇರೆ ಉಚಾರಗಳು ಬರಕ್ ಸ್ಟಾರ್ ಆಗ್ತವಾವ.
ಏ ಹಂಗೇನ್ ಬರಲ್ರಿ ನಮ್ಗ.
ಬರ್ತಾವ್ ನೋಡ್ರಿ ಜಸ್ಟ್ ಒಂದ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆದ್ರ ಎಷ್ಟು ಆತ್ಮಹತ್ಯೆ ಮಾಡ್ಕೊಂಡ ಇನ್ನು ಅ ಲವ್ ಬ್ರೇಕಪ್ ಮನೆ ಫ್ಯಾಮಿಲಿ ಪ್ರಜರ್ ಅಂದ್ರ ನೀನು ಸುಮ್ಮನೆಲ್ಲ ಸಹ್ಬೇಕ ಸುಮ್ನೆ ಸಾಯಲ ಯಾರು ಹಂದು ಬಲವಾದ ರೀಸನ್ ಇರ್ತಾವಲ್ಲಿ.
ಅದನ್ನ ಕರಿದ ರೀ ಅಂದ್ರೆ ಸತ್ರ ಏನ್ ಸಿಗ್ತದ್ರೀ ಇದ್ದು ಸಾಧಸ್ಕ್ ಏನ್ ಸತ್ಸಂಗ ಇದ ನ ಹತ್ರ ಏ ಆಯ್ತ್ ನಮ್ಮ ಇದ್ರಾಗ ನಾವವು ಹೋಗ್ಬಿಡ್ತಿೀವಿ. ಆಯ್ ಹಬ್ಬ ಬಂದ್ರೆ ಒಂದ್ ತಿಂಗಳ ಒಳಗ್ತಾರ ಆಯ್ತು.
ಅಲ್ಲ ಅದು ತಿಳ್ಕೊಂಡಾವ್ ಯಾರ ಈತರಮ್ಮ ಸಹಾಯದಲ್ ಬಿಡು. ಆದ್ರೂ ಆ ಟೈಮ್ನಾಗ ಇದೆಲ್ಲಾ ನೆನಪ ಆಗಲ್ರಿೀ ಒಂದೇ ಒಂದೇ ನೆನಪುರವಾಗ ನಾನ ಇದ್ದ ಏನ್ ಮಾಡದದ ಇದನ್ನೇ ಬೆಟ್ರ ಅಲ್ಲ ಒಳ್ಳೆ ಆಯ್ಕೆ ನಗೆ
ಯ ಅಂತ ಸಮಲಲ್ಲ ನಮ್ದೇನೆ.
ಯಾಕ ಆ ತರ ಆಗ್ತದ ಹೇಳ. ಅಂತ ದುಃಖ ಕೆಮ್ಮಗಿ ಯಾಕಂದ್ರ ಅವ್ನು ಯಾರ ಜೊತೆನು ಬೆರೆತಿರಲ್ಲ ಏನ್ ಮಾಡ್ತಿರಲ್ಲ. ತಾನ ಆಯ್ತ ತನ್ ಪಾಡ ಆಯತ ಅಂತನ್ಕೋತಾನ ಹಂಗ ಈಗ ಆತ್ ಆಗ್ತದ
ಹ ಇಲ್ಲೊಂದ್ ಟಮ್ ಹಂಂಗ ಇೋಕ್ ಅನ್ಿಸಸ್ತದ ಬಟ್ ಆದ್ರ ನಮ್ ಜರ ಜೊತೆ ಬರುತ್ತತಿವಿ ಎಲ್ರಿಗ ನಮ್ ದುಃಖನ್ ಹೇಳ್ಕ. ಹಗಲ್ರಿ
ಹಾಗಲ್ಲ ನಿನ್ ದುಃಖ ಹೇಳಕು ಅಂತ ಯಾರ ಹೇಳಳ್ತಾರೆ ಇ ಟೈಮ್ನಾಗ ಎಲ್ರ ಜೊತೆ ಬೇರೆ ನಕ್ಕೊಂತ. ಇರ್ಬೇಕಂತ ಹೇಳ್ದೆ ನಿನಗೆ
ಹ್ಮ್ ಇರ್ತೀವಲ್ರ ಎಲ್ರ ಜೋಡೆ ನಕ್ಕಂತ ಇರ್ತೀವಿ ಆರಾಮ್ಸೆ.
ಅಲ್ಲ ನಿನಗ ಯಾರಿಗನ್ ಎಲ್ಲರ ಮುಂದ ಹೋಗಿ ನನ್ಗೆ ಹಿಂಗ ಆಗ್ಯದ ನಂಗೆ ಬ್ರೇಕಪ್ ಆ್ಯಪ ಅದ ಆ ಅಂತ ಹೇಳ ಕೊ ಅಂತ ಇಳತ್ತ ನಾನ
ಹ್ಮ್
ಅ ಈ ಟೈಮಲಿ ಎಲ್ಲರ ಜೊತೆ ಕೂಡಿ ಅವ್ರ ಪ ಪರ್ಸಲನ್ನ ಕೇಳಿ ಅವಾಗ ನಿನ್ ನಿನ್ ನಿನ್ನ ರಿಲೇಟೆಡ್ ಅವ್ರಿಗೆ ಕೇಳ್ಬೇಕು ಅಟ್ಲೀಸ್ಟ್ ಅವ್ರ ಬಯಂದ ಏನಾದ್ರು ಬಂತಂದ್ರೆ ಹ ಅವ್ರು ನಿಮ್ ನಿನ್ಗೆ ಅವಾಗ ಸಮಾಧಾನ ಅಂತ ಈ ನಾನ್ ಒಬ್ಬಂದೇ ಪ್ರಾಬ್ಲಮ್ ಅಲ್ಲ ಇವ್ ವರ್ಲ್ ಪ್ರಾಬ್ಲಮ್ ಆದಂತತೆ ಅಟ್ಲೀಸ್ಟ್ ನೀವನು ಸಮಾಧಾನ ಆಗುತ್ತಾ ಆ ಒಂದು ಮೂಡ್ಲಿಂದ ಹೊರಗೆ ಬರ್ತಿ.
ಯೂನಿವರ್ಸಲ್ ಪ್ರಾಬ್ಲಮ್ ಇರುವುದು ಆದಾರ್ನ ಕೆಲವನ್ ಟೈಮ್ ಏನಂತಾರಲ್ಲ. ಬಾಳಕ್ಬಿಡ್ತೀವಲ್ಲ ಮನ್ಸಿಗೆ ಎಲ್ಲಾ ಒಂಥರ ಏನು ಆಗ್ತರ್ಲ್ಲ.
ಹೆಚ್ಚಗಬಡ್ದುದು ಆಲ್ರೆಡಿ ಒಂದ್ ಸಾರಿ ಆಗಿದೆಲ್ಲ ನಿನ್ಗೆ ನಿಂತ
ಅಲ್ಲ ಸಾರ್ ಅವಾಗಾದಿದ್ದದು ಇದೇ ಬೇರೆ ಇದೇ ಬೇರೆ ಅದಕ್ಕೆ ಕೇರ್ಕೊಟ್ಟಿಲ್ಲ ಯಾಕಂದ್ರೆ ಆ ಮನೆಯವ್ರ ಕುಂತು ಇದು ಮಾಡಿದ್ದ ಅದ್ರನ್ನ
ಹೌದೌ ಹೋಗದ್ರಿ ಹೋರ ತರಾಸಿಗ್ ಹೋರಿ ನೀವಗೆ ಸರಿ ಟೆರಸ್ ಗೋರ್ ಎಂದೇ
ಯಾಕ
ಇಗ ಮೋಸ್ಟ್ಲಿ ಈಗ ಮಳಿಗಾಲಿ ಬ ಸ್ಟಾರ್ಟ್ ಆಗ್ಯ ಅದಕ್ಕೆ ಟೆರಸ್ ಹಿ ಮಾತಾರೆ ಅಂದೆ ಆರಮ್ಸ್ ಯಾರಲ್ಲ ಒಬ್ಬರೇ ಇರ್ತ್ರರಿ
ಹ್ಮ್ ಹ್ಮ್
ಮನೆಯಲ್ಲಿ ಯಾಕೆಂದ್ರ ನಿಮ್ಮ ಪೇರೆಂಟ್ಸ್ ಇರ್ತಾರಲ್ಲ
ಹ್ಮ್ ಹ್ಮ್
ಅದಕ್ಕೆ ಮತ್ತೆ ಅವರು ಏನಾದ್ ಡೌಟ್ ಗಿಟ್ ಪಡ್ತಾರೆ ಅನ್ಕೊಂಡಿನಗೆ.
ಯಾರ ಡೌಟ್ ಕೊಡದ ಏನಐತಿ ಅವ್ರಗೆಲ್ಲ ಗೊತ್ತಿದ್ದ ಐತಿ.
ಹ್ಮ್ ಗೊತ್ತಾಗ ಗೊತ್ತ ಮಾಡಿದ್ದೇೆ.
ಹ್ಮ್ ಹೇಳ್ಬಿಟ್ಟವಲ್ಲ ಹೇಳ್ದ ಇದ್ರೆ ಅವ್ದ ಪ್ರಾಬ್ಲಮ್ ಹೇಳೇ ಬಿಟ್ಟೇವಿ.
ಏನ್ ನೀನ್ ಹೇಳಿದ್ದನ್ ಹಂಗೆ ಗೊತ್ತಾಯ್ತ. ನೀನ್ ಮಾತಾಡೋದಿಂದ ಡೌಟ್ ಬಂತೆ ಅವ್ರಿಗೆ ನ್ ಡೌಟ್ ಊ ಇರ್ಲಿಲ್ಲ ಏನ್ ನೀನ್ ಮಾತಾಡ್ತ ಅಂತ ಗೊಿರ್ಲಿಲ್ಲ ಕಾಲ್ ಬಿಸಿಿ ಬರ್ತಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದೆ
ಅವ್ರಗೇನು ಬಿಸಿ ಬಂದ್ರನು ಮ್ಯಾನೇಜ್ ಮಾಡಿದ್ದೆ ಬಟ್ ಒಂದೆಿನ ನಾನೇ ಅ ಯಾಕಂದ್ರ ಮುಚ್ಚಿಟ್ಟು ಬೋನ್ ಕೊಯ್ಬಡಲ್ಲ ಯಾರಗ ಅಲ್ಲಿ
ಹ್ಮ್ ಏನ್ಬ ಬಿಟ್ಟೆ ನಾನ್ಂಗಿ ಅಂತೇಳಟ್ಟ ಡರೆಕ್ಟ್.
ಹ್ಮ್ ಸಡನ್ಲಿ ಇ ಹಓ ಹಿಂಗೀಗ ನಾನನ್ ಹಂಗ ಒಂದು್ುಡುಗಿನ್ ಈತರ ಮಾಡ್ದೀನಿ ಅವ್ರಗ್ ಹಾ ಇಷ್ಟ ಪಡ್ಲತೀನಿ ಅವ್ರಿಗೆ ನಾನಂದ್ರೆ ಇಷ್ಟ ನನಗ್ ಅವ್ರಂದ್ರ ಇಷ್ಟ ಅಂತಿ
ಹ್ಮ್ ಹೌ ನಿಮ್ಮ ಮಮ್ಮಿ ರಿಯಾಕ್ಷನ್ ಏನೈತೆ?
ಕೆರು ತಗೊಂಡ್ ಹೊಡಿಬೇಕನ್ನ ರಿಯಾಕ್ಷನ್ ಇತ್ತು ಬಟ್ ಆದ್ರೂ ಹೊಡಿಲಿಲ್ಲ ಹೇಳಿದ್ದೆ ಅನ್ ತಪ್ಪಲ್ಲ ಹೇಳಿದ್ದೆ ಚೊಲೋದ ನೋಡಮ್ಮ ಅದ್ರ ವಿಚಾರ ಮಾಡಮ್ಮ ಬಾಳ ಲಿ ಕಿಸಸ್ಕೋಬೇಡ ಜೀವನದ ಬಗ್ಗೆ ನೋಡು ಅಂತಂತ ಹೇಳಿದ್ರೆ
ಅ ನ ಮಾಮತೆ
ಹ್ಮ್
ಲಕ್ಕಿ ಬಿಡ್ ಅದೃಷ್ಟ ಇ ನ್ ಅದೃಷ್ಟ ಅಂದನಗೆ
ಹೌದಲ್ಲಾ ಅದೃಷ್ಟ ಬಾರಿ ಕೈಲ ಹತ್ತದೆಡ್ರ ಇಂದ ದ ಮುಂದ ಸೈಡಿಗೆ
ಅಲ್ಲ ನೋಡಮ್ಮ ಜೀವನ್ ಬಗ್ಗೆ ಯೋಚನೆ ಮಾಡಂತಾನ ಯಾರು ಸಿಗ್ತಾರೆ ಈಗಿನ ಕಾಯಲಿಕ್ಕೆ ಅದೇನಾದ್ರೂ ನಮ್ಮ ನಮ್ಮ್ನ್ಯಾಗ ಎಂತ ಹೇಳಿದ್ರೆ ಹೊಡ್ದ ನೀ ಡಬ್ಬ ಆ ಕಡೆ ಕೇಡ್ ತಗೋ ಮಂದಿ ಅದ.
ಅದಕ್ಕೆ ನಾ್ ಊರ ಸಡನ್ಲಿ ಆಗ ಹೇಳಿಲ್ಲಲ್ಲಾ ಅದು ಹೆಂಗಗೆ ಹೇಳ್ಬೇಕಂತ ವಿಷಯಗಳನ್ನ ಆತ ಹೇಳುದು ನಾವು ಈಗ ಹೋಗಿ ಸಡನ್ಲಿ ನಾ ಒ್ ಹಡುಗನ್ ಲವ್ ಮಾಡಿ ಹತನಿ ಅಂದ್ರ ಎಡ್ಗಗೆ ಎ ಹೆಂಗೆ ಆತದ ಹೇಳ್ಬಾರ್ದ ಅದನ್ನ.
ಹ್ಮ್
ಯಾವ್ದೋ ಒಂದು ಮ್ಯಾಟ್ರ ಇಂದ ಮಾತಾಡಿಕೆ ಅಂತ ಅಲ್ಲಿಗ್ ಹೋಗಿ ಆಮಕ್ಕ ಯಾವಬೇಕಪ್ಪ
ನೀ ನಮ್ಮ್ ಮನೆಗೇನ ಅಷ್ಟ ನ್ಕ್ಕೆ ಮಾಡಲ್ ಬಿೋಡಿ ನಮಗೇನ ಹ ಹಿಂಗ ಮಾಡ್ಲಾತನಿ ಅಂತ ಒ ಹಿಗ್ ಇಷ್ಟ ಪಡ್ಲಾತೀನಿ ಮದ್ೆ ಆದ್ರ ಆಕಿನ್ೊತೆನೆ ಆಗ್ತ ನೀವ್ ಏನಾರ ಮಾಡ್ಕೋರ ಅಂತಂದ್ರ ಆಟೆ ಹಗೆಲ್ಲ ಮಾಡ ಡ ಬೈತಾರ ಆಟೆ ಬೈರ್್ತ ಮ ಹಿಂಗೆಲ್ಲ ಪೂರಾ ನಾ್ವು ರಿಸ್ಟ್ರಿಕ್ಷನ್ ಮಾಡದ ಏನ್ ಮಾಡಲ್ಲ ಮನೆ ನಮ್ಮನೆ ನಮ್ಗೆ ಕ್ಯಾಶಟ್ ಇತ್ತಪ್ಪ ನಮಗೆ ಗದಯ ಆಯತೆ
ನಂದಕ್ಕೆ ಅಷ್ಟ ಅದ ಗುರ್ರುವೇ ಆದ್ರ ನೀ ಏನ್ ಮಾಡ್ತಿ
ಏನಾದ್ರು ಮ್ಕಿ ಹೋಗಂದ್ ಬಿಡ್ತಾರ ನನ್ ಮನಮ ಲಾಸ್ಟ್ಗ
ಹಂಗ ಅನಕ್ ಬರಲ್ಲಪ್ಪಾ ಮರ್ಯಾದೆ ಪ್ರಸ್ಜ
ಒಂದೇ ಒಂದ್ ಮಾತಕ್ಕೆ್ಯಾಷ್ಟ ತಪ್ಪ ಅಂದ್ರೆ
ಪ್ರಸ್ಟೀಜ್ ಪ್ರಸ್ಟೀಜ್
ಯಾವ ಪ್ರಶ್ನೆ ಇದದಾ
ನಮ್ಮದೇ ಆದದ ಒಂದು ಗೌರವ ಉಳಕ ಮಾಡಿರ್ತವಿ ಊರಾಗ ಮನೆ ಒ ಹಿಮಿ ಹೋಗಬಬೇಕ ಕನ್ನ ನಂದು
ಅಲ್ಲ ನೀನ್ ಗಪ್ಸಿನನೆ ಮದುವಾಗ ಅಂತ ಹೇಳಳ್ತಿನಿ ಇಲ್ಲ ನಮ್ಮ ಮನ್ಯಾಗ ನಾು ಹೇಳಿದ್ದೆ ಅಂದೆ ಲಾಸ್ಟಗ ನಿನ್ ಏನಾದ್ ಒಂದ ಎರಡ್ ಮೂರು ಮಾತೆ ಇಲ್ಲ ಆಗಲ್ಲ ಅಂತಂದ್ರ ನೀನ್ ಇಷ್ಟ ನೋಡ್ಕಂದ್ ಬಿಡ್ತಾರ ಅಂದೆ ಅಲ್ಲಿಗ ಸು್ನೆ ಆಗ್ಬ ಬಿಡ್ತಾರ
ಹಂಗ
ನೀ ಹೆಂಗ್ ಮದ್ವತಿ ಆಗಕ್ ಬಿಡದಲ್ಲಾ ಹಂಗಗೆ ನ ಮಯಾಗ ಇಲ್ಲಾ ಅಂತ ಹತೀನಿ
ಮದದದು ನಡದಾಗ್ತಿ ಹಿಂಗೆ ಎಲ್ಲೆಲ್ಲಿ ಬಂದ್ ಆಗ್ತದೆ ನೋಡ
ಯಾಕಂದ್ರ ನಮ್ಮ್ ಮನೆಗಂತೂ ನನ್ ಬಗ್ಗೆ ಚೆನ್ನಾಗಿ ಗೊತ್ತ ಈ ನಾ ಎಷ್ಟ್
ಹೇಳಿದ್ರ ಯಾವ್ ತರ ಹೇಳಿದ್ರಿ ನೀವ ನನ್ ಮಾತ ಅಂತ ಕೇಳಲ್ಲ ನಮ್ಮ ಮನೆ ಪೂರ ಗೊತ್ತಾಗ್ಬಿಟ್ಟದಲ್ಲ ಸರಿ
ನಂದು ಹಂಗೆಗತಿ ಮತ್ತ ಏನ್ ಮಾಡ್ತಿ ಮದ್ೆ ಆಗ್ಲೇಬೇಕಾ ಏನ ಬಿಡತ
ಯಾ ಮದ್ ಹಯತ ನೀನ್ ಮದುವೆ ಆೋಗತ ಕಷ್ಟ ಅದ ನಂದೇ ಮದುವೆ ಹೋಗಲತ್ತ
ಯಾಕೆ ಕ್ಯಾಶ್ ಇದ್ರೆ ಮವಕ ಅಂತ ಅದೇ ಎಂಟ್ರಿ ಎಷ್ಟ ಆಗಿಲ್ವಾ ಅದು ಧರ್ಮ ಧರ್ಮ ಕೂಡ ಚೇಂಜ್ ಅಲ್ಲ ಮಾಮು ಧರ್ಮನೇ ಜ್ ಆದ್ರರು ಮುವ ಆಗದ್ರುದಲ್ಲ
ನಮ್ ಸಲ ಅಂದಲ್ಲ ನಿಗ್ ನೋಡು ನಾನೇ ಮದುವ ಆಗ್ತೇನಿ ಅಂದ್ರ ಅವರು ಅಪಾಸಿಟ್ ಜನರು ನಮ್ ಜೊತೆ ಮದುವಾಗಲ್ಲ
ಹೆಂಗ
ಎಷ್ಟು ಬೇರೆ ಬೇರೆ ಅದಂತಾರ ಅವ್ರು ನಮ್ಮ ತಂದಿ ಸಹ ಸಲಂದ ಆದ್ರೆ ನಾನ ಬೇರೆ ಮದ್ ಮದ್ೆ ಆಗ್ಲೇ ಬೇಕನ್ಲತ್ತಾರ ಅವ್ರು
ಮತ್ತೆ ಇಷ್ಟೆಲ್ಲ ತಿಲಿ ಯಾಕೆ ಕಡ್ಕೊಬೇಕ ಹಂಗಿದ್ರ
ನಾನ್ ತಲ್ ಹತ್ತನ ಕಡಸ್ಕೊ ಮಗನ ಎಲ್ಲ ನನ್ನ ಹಟ್ಟೆ
ಹ್ಮ್ ನಾನ್ ನೋಡಿದ್ದೀನಿ ಗುರುವೇ
ಅವ್ರ ಬಾಯಿಯಿಂದ ಯಾವಾಗ ಇಂತಿಂತ ಮಾಡ್ ಬರ್ತಾವ ಅಂದ್ರ ನಾ ತಲಿ ಕೇಳಿಸಸ್ಕೊಂಡ್ರು ನೀರೇ ಹುಣ್ಚ್ೆಣ್ತಳದಂಗ ಅಲ್ಲಿ ಏ ಮೂಲದ್ದೆಂದು ಈ ಬಾರಿ
ಹಂಗ
ನೀರ ಹುಣಚೆ ತೊಳದ್ರೆ ಅಟ್ ಲೀಸ್ಟ್ ಯೂಸ್ನ್ ಆಗ್ತದೆ ಆ ನೀರು ಜಗ್ಗೆ ಹುಣಚೆಪ್ಪ ಅಂದ್ರೆ ಉಪ್ಪು ಉಪನ್ ಆಗ್ತದೆ
ಹ್ಮ್
ತೊಳದಂಗ ಕಲಾತಂದಾನೆ ಏನಾದ್ರೆ ಹಿಂಗ ತೆಲಕ್ಸ್ಕೊಂಡ ಅಂದ್ರ ಯಾಕಂದ್ರೆ ಮೊದ್ಲೇ ಉಪ್ಪು ಬರ್ತದೆ ಸಾಮದರ್ ನೀ ಇ ತೊಳಿದ್ರ ಅಲ್ಲಿಯ ವುಸ್ ಅದಳ
ಅದನ್ನು ಕರದ ಬಟ್ ಹಂಗಂದ್ರೆ ಇಲ್ಲ ನೆಡ ಬರ್ಕೆ ಕೈ ಬಿಡೋದ ಆಯ್ತಿದ್
ಯ ನಾಮದಾ ಏ ನಾಮದ ಯಾವಾಗಾಗಲ್ಲ ನವರಿಿಕೆಪ್ಪ
ಪರವಾಗಿಲ್ಲ
ಅದ ಅವರುಗನು ಗುರುನ ಅದೇ ಅವ್ರಿಗೆಂ ಗುರುತದ ನನಗ್ ನಂ ಗುರುತದ
ಅಲ್ಲ ಈ
ಸಾಧ್ಯನೇ ಇಲ್ಲ ನಂದು ಎಷ್ಟು ಶಿರ್ ಕ ಬಿಟ್ಟ ಕೂಡ ಮಾತ ಅಲ್ಲ
ಅಂದ್ರೆ ಆಫ್ಟರ್ ಮ್ಯಾರೇಜ್ನ್ನು ಕಂಟಿನ್ಯೂ
ಕಂಟಿನ್ಯೂ ಆದ ಹೆಂಗಾಗತ್ತನ್ ಗೊತ್ತಿಲ್ಲ. ಅ ಮುಂದಿನ ಈಗ್ ಮಾತ್ರ ನಾನ್ ಪ್ರೆಸೆಂಟ್ ನನ್ ಸಿಚುುವೇಶನ್ ನೋಡ್ಕ್ರೆ ನನ್ ಬಿಟ್ಟು ಕೂಡ ಮಗನೇ ಅಲ್ಲ ಅಂತ ಅನಸ್ತದ ನನ್ನಕ್ಕಿಂತ ಅವಳೇ ಬಿಟ್ಕೊಡಲ್ಲ ಅಂತ ಅನ್ತ
ಅದಂತ ಗ್ಯಾರಂಟಿ ಬಿಕಾಸ್ ನಾನ್ ಯಾಕಂದ್ರೆ ನೋಡಿದ್ದೀನಿ ನಿನ್ ಜೊತೆ ಇದ್ದ.
ಹ್ಮ್ ಅದಕ್ಕೆ ಯಾಕಂದ್ರೆ ನಾನ್ ಕೊಟ್ಟಿರೋ ನೆನಪುಗಳು ಕೊಟ್ಟಿರೋ ಸಮಯನ ಅವ್ರಿಗೆ ಮರ್ಯ. ಮರ್ಯಕಂತು ಸಾಧ್ಯನ ಇಲ್ಲ.
ಹಾ ಅದಕ್ಕೆ ಅದಕ್ಕೆ ನೋಡ್ಗುವ ಯಾರಿಿಗೆ ಜಾಸ್ತಿ ಸಮಯ ಕೊಡ್ಬಾರ್ದು ಜಾಸ್ತಿ ಕೇರ್ ಮಾಡಬಾರಡ್ದ ಅಚ್ಚಿಗ ಹೊಡ್ದ ಅಂತ ಇವಾಗ ಗೊತ್ತಲ್ ಪಾಪಾ ನಮ್ಮಿಂದ ಒಂದು ಜೀವನಕ್ ಸುಮ್ನೆ ತೊಂದ್ರ ಅಲ್ಲ.
ತೊಂದ್ರೆನಾ ಮತ್ತೆ ದೊಡ್ಡ ತೊಂದ್ರ ನೀವು,
ಅವರು ಜೀವನದ ಪ್ರಶ್ನೆ.
ಅದಕ್ಕೆ ಅಂತ ನಾವವು ಇನ್ನೊಂದ್ ಇೊ ನೋಡಕ ಕೆಂಿಕ್ ಬರ್ಲತ್ ನಮ್ ಯಾಕ್ಪ್ಪ ಇನ್ನೊ್ ಹುಡುಗ ಜೊತೆ ಆಡ್ಲಿ ಏನ ಮಾಡ್ಲಿ. ಅಂತ ಅನ್ತದೆ ಸುಮ್ಮನೆ ನಮಗ ಇಷ್ಟ ಇರ್ಲಿಕ್ಕ ಇಿಲ್ಲ ಅವ್ರ ಲೈಫ್ ಲುವಿ ಅವ್ರು ನಮಗೆ ಇಷ್ಟಪಟ್ಟು ಆಮ್ಯೆಗೆ ಅವರು ನಮ ನ ಬುರ್ಸೊತೆ ಲೈಫ್ನಾಗ ಲೈಫ್ ನಾಗ ಆಟಾಡಿದ್ರ ಪರವಾಗಿಲ್ಲ ಇವ ಅವ್ ಫೀಲಿಂಗ್ಸ್ ಜೊತೆ ಆಟಾಡಡ್
ಅದ್ದಕ್ಕೆ ಬಂದದು ಕುತ್ತೀ ನಮಗ ಈ ಪ್ಲೇ ಬಾಯ ಅಂದಲ್ಲ ನೀ ಪ್ಲೇ ಬಾಯ ಟೈಪ್ ಮಾಡಿದ್ರ ಏನೋ ಪರವಾಗಿಲ್ಲಪ್ಪಾ ಅವ್ರನ್ನ ಅದಕ್ಕೆ ಬಂದ ಅ್ರ ನವು ನ ಅದಕ್ಕೆ ಹೋಗಿದ್ವಿ ಮಾಡ್ವಿ ಬಿಟ್ಟುಯತ ಹಯತ ಅಂತ ಗಪ್ನ ಹಂಗಿವವಿ.
ಪ್ಲೇಬಾಯಿ ಅಲ್ಲಲ್ಲ ನಾವು ಪ್ಲೇ ಬಾಯಿ ಹೆಂಗಾಗ ಸದ್ಯ ಅ್ದಿ ನಮ್ಗೆ ಒಳ್ಳೆ ಸಂಸ್ಕೃತಿ ಒಂದು ಸ ಸುಸಂಸ್ಕೃತ ಮನೆಯಿಂದ ಬಂದ ಬಂದವ್ರು ನಾವು.
ಹಾ ನಮ್ಮದೇ ಆದ ಣತೆ ಗೌರವ ಎಲ್ಲ ಐತಿ ಆತರ ಮಾಡಕ್ ನಡಿಯಲ್ಲ ನಮ ಆತರ ಬರೋನೂ ಬರಲ್ಲ ಮಾಡಕ